ಹಲೋ ಹಲೋ ಕೇಳಿಸ್ತಿದ್ಯಾ? ಇಲ್ಲ ಬ್ರೋ ಹಲೋ
ಹಲೋ
ಕೇಳಿಸ್ತಿದೆ ಈಗ
ಹ
ಹಾ ಬ್ರೋ ಓ ಕೇಳಿಸ್ತಿದೆ ಬ್ರೋ ನೀವು ಎಲ್ಲಿದ್ರು ಬ್ರೋ ಫ್ರೀ ಆ ಈ ಟೈಮ್ ಹಾ ಫ್ರೀ ಇದ್ದೀನಿ ಇಪ್ಪತ್ತು ನಿಮಿಷ ಫ್ರೀ ಇದಿ ಹೇಳಿ ಅಲ್ಲ ಬ ಮತ್ತೆ ಮತ್ತೆ ಕೆಲ್ಸಿಲ್ಲ ತಾನೆ ಅವ
ಇಲ್ಲ
ಹ್ಮ್ ಅಲ್ಲಾ ಬ್ರೋ ಅದೇ ನಿಮ್ ಗಾಡಿ ಮೊನ್ನೆ ಹೊಸ ಹೊಸ ತಂಡಿದ್ರಲ್ಲ ಬ್ರೋ ಹೊಸ ಗಾಡಿ ಅದೆ
ಅಲ್ಲ ಮೊನ್ನೆ ಒಂದು ಸ್ಟೋರಿ ಹ
ಹಾ ಬ್ರೋ ಅದೇ
ಹಾ ಅ ಹೇಳ್ರಿ
ನಾನ್ ಕೂಡ ಹೊಸ ಗಾಡಿ ತ್ಬೇಕ ಅಂತಿದ್ದೆಬರು ಒಂದು ನಾಕ್ ಗಾಡಿ ಸಜೆಸ್ಟ್ ಮಾಡಿದ್ದೆ ಯಾವ್ ಚೆನ್ನಾಗಿದೆ ಅ ಗೊತ್ತಾಗಲ್ ಬ್ರೋ ನಮ್ ಮುನ್ನ ಪ್ರೈಸ್ ಹಫಸ್ಟ್ ಗಾಡಿ ತಾವ ನದು
ಹ
ಅದಕ್ಕೆ ನಿಮ ಒಂದ್ ಮಾತ್ ನೀವು ತಂಡ್ರಿ ಅಲ್ಲ ಮೊನ್ನೆ ಅಕೆ ಒಂದ್ ಮಾತ್ ನಿಮ ಕೇಳಿ ತಾಮಮ್ಮ ಅಂತ ಲೋನ್ ಹ ಎಷ್ಟು ಇನ್ಸ್ಟಾಲ್ಮೆಂಟ್ ಬರ್ತಾವ
ಹಾ ಹ ತಗಂದೆ ನಂದ ಸೆಟ್ ಆಗುತ್ತೆ
ಹ ಅ
ಅದಲ್ಲು ಮೂ ವಾಟ್ರಗೆ ಅದಕ್ಕೆ ಆಕ್ಸಸರೀಸ್ ಎಲ್ಲ ತಗಂದ್ರೆ
ಹಾ
ಅದೇ ಆಕ್ಸೆಸರೀಸ್ ಒಂದಸೂರು ಕಾಸ್ಟ್ಲಿ ರಾಯಲ್ ಎನ್ಫೀಲ್ಡಿಂಗ್ ನಾವು ತಾಣ್ಕೋದ್ರೆ
ರಾಯಲ್ ಎನ್ಫೀಲ್ಡ್ ಕಾಸ್ಟ್ಲಿ ನೇ ಇದೆ
ಬಿಲ್ಡಿಂಗ್
ಬ್ಯಾರೆವು ಗಾಡಿ ಯಾವ್ ಇಲ್ಲೇನ್ ಬ್ರೋ
ಅದೇ ನಿಮ್ದು
ಹ್ಮ ಮತ್ತೆ ಇನ್ನೊಂದ ಏ ಅಂದ್ರೆ ನಾನ್ ಫುಲ್ ಪೇಮೆಂಟ್ ಮಾಡ್ ತಗೊಂಡಿದ್ದೆ ಡೌನ್ ಪೇಮೆಂಟ್ ಏನ್ ಮಾಡಿಲ್ಲ ನಾನು
ಓ ಫುಲ್ ಪೇಮೆಂಟಾ ಲೋನಲ್ಲಿ ಕೊಡಲ್ಲ ನಂಬರು ಬೇರೆ ಒ ಗಾಡಿ
ಬ್ಯಾಂಕ್ ಅಂತ ಹೇಳಿದ್ರೆ ಅದ ಗಲೋ ಮಾಡ್ು ಕೊಡ್ತಾರೆ ಅಡ್ಗೆ ಹಿಡಿದ್ರ ಕಾಡಿ ಲೋನ್ ಮಾಡಿಸತಾರೆ ಇಲ್ಲ ಕಂಪ್ನಿಯರ ಒಂದೊಂದು ಕೊಡ್ತಾರೆ ನಿಮಗೆ
ಹೋರ
ಇಂಟ್ರೆಸ್ಟ್ ಒಂದೊಂದ ಬರಿತ್ತೆ ಅಂದ್ರೆ ಇಂಟ್ರೆಸ್ಟ್ ಎಲ್ಲ ಬೀಳಲ್ಲ ಕಮ್ಮಿ ಇಂಟ್ರೆಸ್ಟ್ ಬೀಳುತ್ತೆ ಹ್ಮ ಕಡೆ
ನಂದು ನಂದು ಕ್ರೆಡಿಟ್ ಸ್ಕೋರು ಇಲ್ಲ ಲೋನ್ ಅಮೌಂಟ್ ಬರಕ್ಕ ಅದಕ್ಕೆ ನಿಮ್ಮ್ ಹೆಸರ್ಲೆ ಲೋನ್ ತಗೊಂಡು ಗಾಡಿ ತಗೊಂಡ್ ಕೊಡಿಸ್ತರ ಕೇಳಮ್ಮ
ಇಲ್ಲ ನನ್ನ ಹೆಸರಲ್ಲಿ ಏ ಅಂದ್ರೆ ನ
ಹ ನ ಕಡು
ಅಲ್ಲ ಬೋ ನಿಮ್ದು ಎಮ್ ಕ್ರೆಡಿಟ್ ರಿ ಎಷ್ಟಿದೆ ಬರೋ
ಹಪರಾ
ನಾವು ಕ್ರೆಡಿಟ್ ನಮ್ದ ಸುಮಾರ ಅದಿಕ್ಕೆ ಟ ವಿ ಅಯ್ಯೋ ನವು ಗಾಡಿ ಮಾತ್ರ ನಾನು ಸುಮ್ಮನೆ ಮಾಡ ನು ಸ್ವಲ್ಪ
ಹಾ ಬರಾ
ಹ್ಮ
ಹ್ಮ ಹ್ಮ್ಮ
ಹೇಳ್ರಿ
ಬ್ರೋ ನಮ್ದು ಬಡ್ಜೆಟ್ ಒನ್ ಪಾಯಿಂಟ್ ಫೈವ ಒನ್ ಪಾಯಂಟ್ ಪರಿಯತೆ ಒನ್ ಫಿಫ್ಟಿ ಕೇ ಬ್ರೋ
ಫಿಫ್ಟಿನ ನಿಮಗೆ ಯಾವ್ದ
ಅದ ಬು್ರಾ ನಮಗ್ ಗೊತ್ತಿಲ್ಲ ಅದಕ್ಕೆ ನಿಮಗ್ ಫೋನ್ ಮಾಡಿ ನೀ ಮತ್ ನಮ್ಮನ್ನೇ ಕೇಳ್ಸಿರಲ್ಲ ಬ್ರ ಇಷ್ಟಪ
ಯಾಾವವುದೋ ನೋಡಿ
ಇಲ್ಲ ಬ್ರೋ ನಾನ್ ನೋಡಿದ್ದು ಪಲ್ಸರ್ ಒನ್ ಟ್ವೆಂಟಿ ಬ್ರೋ
ಅದೆಲ್ಲಾ ಹಳೆದತ್ ಬಿಡಿ ನಿಮಗೇನ್ ಲುಕ್ಕಿಗ್ ಬೇಕಾ ಅಥವಾ ಮೈಲೇಜ್ ಕೊಡ ಅಡಿಬೇಕಾ
ಬ್ರೋ ನಾವು ಇಲ್ಲಿ ಬೆಂಗ್ಗಳೂರಲ್ಲಿ ಸಿಗ್ಗಿ ಜಾಮೆಟ್ ಹೊಟ್ಟತೀ್ರೋ ಅದಕ್ ಮೈಲೇಜ್ ಬಂದ್ರೆ ಸಾಕು ಎ
ಮೈಲಜ್ ಹಂಡ್ರೆಡ್ ತಾಮಸ್ತ್ತನ ಆಗ
ಈಡನ್ರೋಡ ಒಂದು ಇಪ್ಪತ್ತ
ಹಾ ಒಂದು ಇವತ್ತು ಒಂದರ ಒಳಗೆ ಸಿಗತ್ ನಿಗೆ
ಹಾ
ಅದು ನಿಮಗೆ ಲ್ಲ ನೋಡಿದಾಗ ನಿಮೀಗೋಡ್ ಚಾರ್ಜ್ ಟೋಟ್
ಹಓತ್ರ
ಗಾಡಿ ಕೊಡ
ಯ ೋಲಿಂಗ ಮಾಡಸ ತುಕೂರು ಮಾಡರ ಬ್ರೋ ನಮ್ದು ಲೋನೇ ಬ್ರೋ ಫುಲ್ ಫುಲ್ ಪೇಮೆಂಟ್ ಏನಿಲ್ಲ
ಈಗ ನೀವು ಓದ ನಿಮ್ಮದೇ
ಫಿಫ್ಟಿ ಕೆ ಆಯ್ತು ಬ್ರೋ
ಅದೇ ಫಿಫ್ಟಿ ಫಟ್ ಕೊಟ್ಬಿಟ್ಟು ಡೌನ್ ಪೇಮೆಂಟ್ ಮಾಡ್ಕೊ ನೋಡಿ
ಹ್ಮ್
ಗಾಡಿ ಕಂ ಹ ಅವ್ರಿಗೆ ಎಡು ತಿಂಗಳು ನೆಟ್ಟಿಗೆ ನೀವು ಪೇಮೆಟ್ ಒಂದ ತಿಂಗಳು ಏನ ಸುಧಾರಸ್ಕೊಂತಾರೆ ಎರಡನ ತಿಂಗಳು ಏಾದ ನೆಟ್ ಪೇಮೆಂಟ್ ಮಾಡಿಲ್ಲ ಅ ಅಂದ್ರೆ ಮೂರನೇ ತಿಂ್ಗಳು ಬಂದು ಗಾಡಿಯ ಕು ಲೋಕ್ತಿರ್ತ ಅದೇ ಇಲ್ಲ ಅವ ಅವರ ಕ್ಲಿಯರ್ ಆಗಿ ಅವರು ತೋರ ಹತ್ರ
ಹ ಬ್ರೋ ಕೇಳ್ತೀನ್ಿ ಬ್ರೋ ಹಂಗ ಇದ್ರೆ ಒನ್ ಫಿಫ್ಟಿ ಕಲ ಫಿಫ್ಟಿಗೆಡ ಡೌನ್ ಪೇಮೆಂಟ್ ಮಾಡಿದ್ರ ಯಾವ ಗಾಡಿ ಬರುತ್ತ ಬ್ರೋ
ನಿಮಗೆ ಒಳ್ಳೆ ಮೈಲೇಜ್ ಬೇಕಂದ್ರೆ ಅಂದರೆ ಸಿಡಿ ಹಂಡ್ರೆಡ್ ತೋಡ್ರಿ ಹೀರೋ ಹೀರೋ ಎಸ್ ಹೀರೋ ಎಸ್ ತ್ರ ತ್ರೀ ಪ್ಲಸ್ ತ ಸ್ ನಿಮ್ಗಿರೋಕಿಂತ ಒೊಂಡ ಅದುಲ್ಲ ಸಿ ಡಿ ಹಂಡ್ರೆಡ್
ಹ
ಇವತ್ತ ಒಂದುಮದು
ಎಷ್ಟು ಬ್ರೋ ಅದು ಮ ಇದು ಯಾವ ಕಂಪನ ಪನ್ನಿಬರೋದು ಗಾರ್ಡಿ ಹ್ಮ್ ಹ್ಮ ಅಲ್ಲ ಬರ ಮತ್ ಅವರು ಲೋನ್ ೆ ನೋಡಿ ಬ್ರರು ನಾ ನಂಬರ್ ಹಾಕಿ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ಸ್ರಿ
ಅದೇ ನೀ ಈಗ ನೀವ ಇಲ್ಲಿ ಜೊಮಾಟೋ ಅದೆ ಎರ ಇದರಿ ಅಲ್ರರಿ
ಬೆಂಗಗಳೂರು ಬ್ರೋ
ಹ
ಹಬರಾ
ಬೆಂ್ಗಳೂರುಲ್ಪನೆ ಮೇಜ
ಇಲ್ಲ ಬ್ರೋ ಅದಕ್ಕೆ ನಿನಗೆ ಫೋನ್ ಮಾಡಿದ್ದು ಬೆಂಗಗಳೂರ ಪರ್ಚಿದ್ರೆ ನಾನು ಅಲ್ಲೇ ಓ್ತಿದ್ದೆ ತಾನೆ
ರ ಶೋರೂಮ್ ತಿದ್ದೆ ನೋಡಂತ ನಮ್ಮ ಫ್ರೆಂಡ್ ಮಐತಿ ಅಂತ ಹೇಳಿದ್ರು
ಅಲ್ಲೋನ್ ಕೆಲ್ಸ ಬಿಡ್ತಾನಂತೆ ನಮ್ ಮ್ಯಾನೇಜರ್ ಏನ ಆತಿದ್ರು ಡಿಸಕೌಂಟ್ ತುಂಬಾ ಎಲ್ಲ ಆ
ಹ್ಮ್
ಏ ನಮ್ಮಮ್ಮ ಅಂದ್ರೆ ಒಂದ್ ಐದ್ ಸಾವಿರ ಕಮ್ಮಿ ಮಾಡ್ತಾನ ಅಷ್ಟೇ ಒಂದ್ ಐದ ಹತ್ತು ಸಾವಿರ
ಹ್ಮ್
ಹ್ಮ
ಇಲ್ಲ ಬ್ರರು ಅದು ರೋಡ್ ಟ್ಯಾಸ್ಕ್ ಮತ್ತೆ ಅವೆಲ್ಲ ಎಷ್ಟು ಬೀಳ್ತವ ಬ್ರರು
ಗೌದೌರ್ ಕಂಪ್ನಿಲ್ಲ ಅವರೆಲ್ಲದೂ ಸೇರ್ಸ್ ಹೇಳ ನಿಮಿಗ್ ಬಿಲ್ ಕೊಡ್ತಾರ ಅವರು
ಜಿಎಸ್‌ಟಿ ಎಲ್ಲಾ ಕಟ್ಬೇಕಾ ಅಲ್ಲ ಬ್ರೋ ಅದೇ ಗಾಡಿ ಅಂದ್ರೆ ನನಗೆ ಇದು ಸೈನ್ ಹೀರೋ ಇಷ್ಟ ಷ್ಟ ಬ್ರೋ ಅಲ್ತಾಮಮ್ ಮಾಂತ್ದ ಅದು ಮೈಲೇಜ್ ಬರುತ್ತಾ
ಭರತ್ ಮಹಜ್ ಭರತ್ತೆ
ಹ್ಮ್ ಹ್ಮ್ ಅದೇಸ್ಟೈತೆ ಬ್ರೋ ಕಾಸ್ಟ್ ಶೈನ್
ವರೆ ಒಂದುವರೆ
ಹ್ಮ್
ಬುಟ್ಟಿ ಮಾತಾಡನ್ಗಿ ಇಥರ ಡೆಲಿಯರಿಗ್ ಬೇಕು ಅಂತ ಹೇಳಿ
ಹ್ಮ್ ಸಿಬ್ರನ್ದು ಯಾವ್ಗ ಬರ್ ತ್ತಿ ಬ್ರೊ ಬೆಂಗಳೂರಿಗೆ
ಇಲ್ಲೇ ದಿನಿ ರಜಾ ಐತ್ಲೆ
ನಿದ್ರೆ ಏಳ್ರೇ
ನಮ್ದ್ ಈ ಕಡೆ ಬ್ರೋ ನಮ್ಮ ಬೆಂಗ್ಗಳೂರ್ ಸೈಡೆ ಹೊಸಕೋಟೆ ಅಂತ
ನಾನಲ್ಲೇ ಮಜೆಸ್ಟಿಕ್ ಹತ್ರ ಇದ್ದೆ
ಹಾ ಮೆಜೆಸ್ಟಿಕ್ ಹತ್ರ ಎಲ್ಲಿ ಬ್ರೋ ಇಂದ್ರ ನಗರ ಅಬ್ರೋ
ಇನ್ನ ಪಕ್ಕದಲ್ಲಿ ಇನ್ನೊ ಏ ಅದು
ರಾಜಾಜಿನ
ಇಲ್ಲೇ ಇದ್ದೆಯಾ
ಹ್ಮ್ ಬ್ರೋ ಹಂಗ ಮಾಡಿ ಬ್ರೋ ನಾನು ನಿಮ್ದು ಲೈವ್ ಲೊಕೇಶನ್ನ್ ಸೆಂಡ್ ಮಾಡಿರಿ ನಾನು ನಿಮ್ ನ ಬಂದು ಪಿಕಪ್ ಮಾಡಿ ಯಾವು ಫಸ್ಟ್ ಸಿಡಿ ಹಂಡ್ರೆಡ್ ಶೋರೂಮ್ಗ ಅಮ್ಮ
ಇಲ್ಲ ಅವ್ರುದು ಇರೋದೇ ಅವು ಒಷ್ಟೊಂದವೆ ಗಡಿ ಒಂದೇ ಶೋರೂಮ್ ಅಲ್ಲಿ ಇರ್ತವೆ
ಹಾ ಅನನ್ ನನಗೆ ತಂದು ಯಮ್ಮಹ ನನಗೆ ಯಮ್ಮಹ ಗಾಡಿ ಕೂಡ ಇಷ್ಟ ಬ್ರೋ ಅದು ಕೂಡ ಹೋಯ್ ಬಂಬ್ಬಿಡಂಬ್ರ ಅಲ್ಲೇ ಇರ್ತವಲ್ಲ ಪಕ್ಕ ಪಕ್ಕ
ಎಲ್ಲಿಗಮ್ಮ ವೆ ಮೈಲೇಜ್ ಕೊಡಾಲ ಓ ಓಗಾಡಿಯ ಅಲ್ಲ
ಹ್ಮ್ ಹ ಬ್ರೋ ಸರಿ ಬ್ರೋ ಹಂಗ ಮಾಡಮ್ಮ ಒ ನಿಮ್ದು ಲೈವ್ ಲೊಕೇಶನ್ ಹಾಕಿ ಬ್ರೋ ಬರ್ತೀನಿ ಆಯ್ತು ನಾನು ಹೂ ಸ್ವಲ್ಪ ಹೂವು ಎದ್ದಿದ್ದೀನಿ ಕಶಪ್ಪಾಗಿ ಸ್ವಲ್ಪ ಟಿಫನ್ ತಿಂಡಿ ಮಾಡಿ ಗಾಡಿ ವರ್ಷ ಬೊಂಬ್ ಬುರ್ತಿಬ್ರೋ ಅಲೈವ ರ್ಯಾಪಿಡ್ ಅಲ್ಲ ಊಬರ್ ಬುಕ್ ಮಾಡ್ಕೊಂಡು ಬರ್ತೀನಿ ನಿಮ್ ಲೈವ್ ಲೊಕೇಶನ್ ಹತ್ರ ಹಂಗೆ ಮಾಡಿ ಬ್ರೋ ಬೇಕಿದ್ರೆ ಆಮೇಲೆ ಸಂಜೆ ಅಲ್ಲಿಗೆ ಆದ್ರೂ ಹೋಗ ಹೊರಗದು
ಯ ನಂಬ ಬುಕಂಗ್ ಮಾಡ
ಹಾ ಬ್ರೋ ಬುಕ್ ಮಾಡಿ ಪಾರ್ಟಿ ಏನ ಇದ್ರ ಸ್ ಸಣ್ಣ ಸಣ್ಣ ಪುಟ ಪಾರ್ಟಿ ಮಾಡಿ ಬಂಬ್ಡಂಬರು ಸಂಜೆಾವ್ ತಪಾನ
ಹ್ಮ
ಸರಿ ಬಾ ಲೈವ್ ಲೊಕೇಶನ್ ಹಾಕಿ ಬ